ಹಲ
ಅದನ್ನೇ ಮಾಡ್ಬೋದಿತ್ತು ತ್ತು ಮಗ ಒಳ್ಳೆ ದುಡ್ಡಿ ಇತ್ತು.
ಇವಾಗ ನೋಡು ಈಗ ಹೀಗ್ ಮಾಡ್ತನ್ಿ ನೀನು ಈಗ ಯಾರು ಏನನಲ್ಲ. ಅದೇ ನೀನ್ೊಂದ ನಿಗ್ ಮದ್ವೆ ಆ ಅಂತಂದ್ರೆ ಈ ಕೇೇಳ ವ್ ನೀನಗ್ ಮನ್ಯ ಈ ಕಡೆ ಈಗ ಅರಂಜ್ ಮನದಾರ ಕೇಳ್ತರಿ ಏನ್ ಮಾಡ್ತವ್ರಂತೆ ಗೋಬಿ ಮಾಡ್ತವ ಯಾರ್ ತಾವ ಕೊಡ್ತಿ ಯಾರ್ ಕೊಡ್ತಾರಪ
ಹಓಡ ಅದಕ್ಕೆ್ಯಾಕಂತ ನಾ ಇಲ್ಲಿ ಬಂದಿರ್ದೀನ್ಿ ಯಾವಕ
ಹ ಅಲ್ಲ ಅದಕ್ಕೆಾಮಗಾಗ ನಾನು ಯಾರೇ ನಮ್ಮಲ್ಲಿ ಹೇಳಿದ್ರು ಪೆಟ್ರೋಲ್ ಬಂಕಿಗೆ ಹೋಗಿಲ್ಲ ಹೋಟ್ಲಿಗೆಗ್ೋಗು ಸುಮ್ನೆಿಲ್ಲ ಏನ ಬೇಡ ಮನೆ ಸುಮ್ ಟ್ಯಾಕ್ಟರ್ ತಕೊಡ್ತನಿಂತೆಲ್ಲ ಹೇಳಿದ್ರು ನನಿಗೇ ಆ ಬೈಕಿಿಂದ ಕಲಿಬೇಕು ಅಂತ ಆಸೆ ಇತ್ತು ಆದ್ರ ಅದು ಪ್ರೊಫೆಷನಲ್ ಆಗು ಚೆನ್ನಗ ಆಯತಲ್ಲಾ ಯಾರ ಕೇಳಿದ್ರ ಮೆಕ್ಯಾನಿಕ್ ಕ ಅಂತ ಹೇಳೋಕು ಚೆನ್ನಾಗಾರ ಅದು ಬಂದೇ
ಹಓ ಮೆಕ್ಯಾನಿಕ್ ಅಂತ ಹೇಳಕ್ ಚೆನ್ನ ಆಯ್ತಾ ಮೆ ನಂದೇ ಒಂದ್ ಮೆಕಾನಿಕ್ ಶಾಪ್ ಅಂತ ಶಾಪ್ ಇದೆ ಅಂತ ಹೇಳಕ್ ಚೆನ್ನಐತೆ
ಹಾ ಈಗ ಏನ್ ಮೆಕ್ಯಾನಿಕರ್ ನಮ್ದ ಏನ್ ಗೊತ್ತ ಈಗ ಪೂರ್ ನಾವ ಕಲ್ತ ರ್ತಿೀವಿ ಅಂಗಡಿ ಮಡಿಕೆಗ ಚೆನ್ನ ನಡದಿರುತ್ತೆ, ಈಗ ಏನ್ ಗೊತ್ತ ಒಂದಿಬ್ಬರು ಮೂರ್ ಜನಾ ಹೂಗುನ್ ಬಿಟ್ಟಬಿಟ್ಟುವು
ಹ್ಮ್
ಆರಾಮಾಗಿ ಸುಮ್ನೆ ಬರಿ ಹೋಗೋದು ಗಾಡಿಗಳು ಟ್ರೈಲ್ ನೋಡ ಟ್ರೈಲ್ ನೋಡದು ಯಾರ ಕಂಪ್ಲೇಂಟ್ ಇದ್ರಲ್ಲಿ ಅವರ ನಾವು ರೆಡಿ ಮಾಡೋದು
ಹ್ಮ್
ಆತರ ನಿಜವ ನಿಜ್ವಾಗ್ಲೂ ನಮ್ಮ ಓನರ್ ಅರ್ಲ್ಲ ಆ ತರ ಇದ್ರೆ ಮಗ ನಿಜವಾಗ್ಲು ತಲಾನೇ ಕೆಡಿಸ್ಕೊತಿರ್ಲಿಲ್ಲ ಮಗ
ಅವರು ನೋಡ್ ಕೇಳಿ ಎಷ್ಟು ಏನ್ ಇರ್ತದೆ ಹೆಂಗ್ ಕಮಿಟ್ಮೆಂಟ್ ಇರ್ತದೆ ಅಂತ
ಅವ್ರ ಅವ್ರಗ್ ಯಾವ ಕಮಿಟ್ಮೆಂಟ್ ಇಲ್ಲ ಮಗ ಇವತ್ತ ದುಡಿದ್ರ ಯ ಚೀಟ್ ಇಿಲ್ಲ ಏನಿಲ್ಲ ಮಗ ಮನೆ ಕಡೆ ಒಳ್ಳೆ ಜಮೀನ್ ಐತಾ ಇನ್ನ ಆವರಡಿ ಅತ್ತಿ ಮನೆ ಕಡೆ ಅವ್ರು ಒಬ್ಬಳೆ ಮಗಳು ಅವ್ರಿಗೂ ಒಳ್ಳೆಜಮೀನ್ ಆಯತಾ ಇನ್ನು ಇವರು ಚ ಚೆನ್ನಾಗಿರು ಒಂದ್ ಮೂರ್ ಮನೆ ಮಾಡೋನಾ ಹೇ ಎರಡು ಬಾಡಗಿ ಮ ಇಡ್ತಾರಾ
ಹ್ಮ್ ಇನ್ನುೊ ನಿಮಗ್ ಕೊಟ್ಟ್ಯಾರ ನಿಮ್ ಬಾಡಿಗೆ ಅವ್ರೇ ಕಡ್ತವರು
ಪೇಟ್ರಪ ಅವ್ರ್ದಲ್ಲ
ಹ್ಮ್ ಹ್ಮ್ ಅವರೇ ಕೊಡ್ತಾರ ಒಟ್ಟು
ಈಗ ಮಗದುನು ಒಂದು ಗಾಡಿ ಅವವತ್ತುು ಮಾ ಎಷ್ಟು ಮಾ ಇಪ್ಪತ್ತೊಂದು್ ಸಾವರ ಆಯ್ತು ವಿಕ್ಟರ್ ರೆಡಿ ಮಾಡಿದೆ ಆ ಅದಲ್ಲ ಒಂದ ಅವ್ರಿಗೆ ಹೆಂಗೆ ಹೋದ್ ಅಂದ ನಾಲ್ಕರಿಂದ ಒಂದು ಐಸ್ ಸವಿಡ ಉಳ್ಕೊಂಡಿರತ್ತೆ
ಹ್ಮ್
ಅದೊಂದ್ ಗಾಡಿ ಅವರು ಉುಳ್ಕಂದ್ರೆ ಐದ ಸಾವಿರ ಅದೊಂದ್ ಸಾಪೇಟ್ ಎತ್ತಿಇಟ್ಟಿರುತ್ತಾರೆ ಇನ್ ಮಿಕ್ಕಿದ್ದ ದುಡ್ ಏನ್ತ್ತ ತೆ ಅವೆಲ್ಲನು ಐ ರಾಮಕ ಹುಡುಗರು ಸಾವರಿಗಳಿಗೆ ಮತ್ತೆ ಐ ತ ಇ ಹ ಅಂಗಡಿ ಬಾಡಿಯ ಕಡಿಕ ಹಾಕಿದ್ರ ಅವ್ರು ಐದ ಸಾವಿರ ಉಳದ್ರ ಈ ಸರ್ ಐದು ಉಳಿಯಲ್ಲ ಇನ್ನು ಜಾಸ್ತಿ ಉಳಿಯುತ್ತೆ ಅವ ಸತ್ರು ಮ್ಯಲೆ. ನ ಇದು ಹಿಂಗೆಲ್ಲ ಉಳಿಯುತ್ತೆ. ನಾನ ಹೇಳ್. ಒಂದು ಐದು ಸರ್ ಡೈಲಿ ಒಂದು ಐದು ಸಾವಿರ ಉಳಿದಿರುವೆ ಸಾಕಲ್ಲ ಅವ್ರ ಯಾ. ಚೀಟಿ ಏನ ಕಮಿಟ್ಮೆಂಟ್ ಇಟ್ಕೊಂಡಿಲ್ಲ ಮಗ. ಇವತ್ತು ದುಡುದ್ರ ತಳೆ ಮಲಿ. ಮಾಡಗೋದು ಇಲ್ಲ ಏನಾರ ಪಿಕ್ನಿಕ್ ಆಟ್ಟೋದು. ಆರು ಸಾವಿರ ಅವ್ರ ಲೆಕ್ಕಚಾರ್ ಮಾಡಲ್ಲ ಹೆಚ್ಚು ಕಡಿಮೆ ಏಳೆಂಟು ಸಾವಿರ. ಸೈಟ ಚೆನ್ನಾಗ್ ಬರ್ತೈತಿ.
ಏಳು ಎಂಟು ನೋಡು ಮಗ ಅದೇ ಕೇಳದು.
ಹ್ಮ್ ಅದಿ ಕೇಳು ಆದ್ರೆ ಅವ್ರಗ್ ಏನಕ್ಕೆ ಚಿಕ್ಕ ವಯಸ್ಸ ಏನಕ್ಕೆ ಅಷ್ಟೊಂದು. ಅಷ್ಟ್ ಆ ಮನೆ ಕಡೆ ಅಷ್ಟೆಲ್ಲ ಇದ್ದು ಸಂಪಾದನೆ ಮನೆ ಕಡೆ ಇತ್ತು ಅವ್ರು ಬಂದು ಮಾಡಿ. ಆ ದುಡ್ಡು ಅವರದು. ಅವರ ದ ಸ್ವಂತ ದುಡ್ಡ ಮಾಡ್ಕಂದ್ರಲ್ಲ. ಅದೇ ಚಿಕ್ಕ ವಯಸ್ಸಿಂದ ದು ದುಡ್ಡು ಮಾಡ್ಕೊಂಡಿರುವಂತ. ಕಷ್ಟಪಟ್ಟು. ನಮ್ಗೆ ಏನಂತ ಅವ್ರು ನಾವಸ್ತ್ ಬೆಂಗಳೂರು ಹೋಗದ. ತಾ ಅವಾಗ ಹ್ಹ್.
ಹ್ಮ್.
ಬೆಂಗಳೂರು ಹೋಗಿದ್ರಂತೆ ಅವ್ರ ಅಣ್ಣ ಅವ್ರ ಅವ್ರಣ್ಣ ಎಲ್ಲೋ ಚೆನ್ನಾಗ್ ಚೆನ್ನಾಗಿ ದುಡ್ಡು ಮಾಡವ್ನೆ ಎಲ್ಲೋ ರೂಮ್ ಮಾಡಕಂತ ಹೋಗವ್ರೆ. ಅವರ ಅಣ್ಣ ಅವರನ್ನ ಎಲ್ಲಿ ಮನಸ್ಸಿರಬೇಡ. ಈ ಮೆಟ್ಲು ಕೆರಡೆ ಬರುತ್ತಲಾ.
ಹ್ಮ್ ಹ್ಮ್.
ಅಲ್ಲಿ ಮನ್ಸಿ ಅಲ್ಲ ಒಂದೇ ಸಲ ಅಲ್ಲಿಂದ ಊರಿಗೆ ಬಂದು ಬೆಳಗಳ ಮೆಕಾನಿಕ್ ಶಾಪ್. ಅಲ್ಲಿಗನತ್ತ. ಅಲ್ಲಿಂದ ಬುಟ್ಟು ಇಲ್ಲಿ ಚೆನ್ನ್ ಪಡ ಬಂದು ಚಾ ಇವ್ರಿಗೆ ಹೆಂಗ್ ಗೊತ್ತ ಸಿಕ್ಕಿದು. ಈ ತಮಿಳನಾಡು ಒಬ್ರ ಒಬ್ರು ಇಲ್ಲಿ ಕೆಲಸ ಮಾಡ್ತಿದ್ರು ಸಾಬು ಒಬ್ರು ನೀವರು ಅವ್ರ ಜೊತೆಗೆ ಕೆಲಸ ಮಾಡ್ತ್ರು, ಅವ್ರು ಅ ಒಂದ್ ಏನೋ ಅಕಸ್ಮಾತ್ತಾಗಿ ಬಿಟ್ಟು ಅಂಗಡಿ ಬಿಟ್ಟು ಹೋದ್ ಅವ್ರು ಇನ್ ಬರ್ನ ಇಲ್ಲ
ಹ್ಮ್
ಇವು ಇದು ಆ ಅಂಗಡ ಇವ್ರ ವಯಸ್್ಕ ಅಂದ್ರ ಇವರು ಅಷ್ಟೊತ್ತಿಗೆ ಯಾರ ಕೆಲಸ ಎಲ್ಲ ಕಲ್ತಿರಲ್ಲ. ಅಂಗಾಗಿ ಒಳ್ಳೆ ಕ್ಲಿಕ್ ಆಯ್ತಿೀವ್ರಗೆ ಈಗ ನಮೀಗ ಎಲ್ ನಾವು ಸ್ವಂತ ಅಂಗಡಿ ಮಡಗಿ ನಾವ್ ಬೆಳಸಕೊಂಡು ಹೋಗ್ಕ್ಪ್ಪಲ್ಲ. ಅವ್ರಿಗೆಗ್ ಬೆಳದಿರ ಅಂಗಡಿ ಸ್ವಲ್ಪ ಬೆಳದಿರ ಅಂಗಣ ಸಿಕ್ತು
ಹ್ಮ್
ಈಗ ನಮೀಗಂಗ ಸಿಗ್ಬೇಕಲ್ಲ.
ಈ ಮಗ ಒಂದು್ ವರ್ಷ ಮಗ ಒಂದು ್ರಂದ ಒಂದೂವರೆ ವರ್ಷ ನೀನ್ ಅಂದ್ರ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ಬಾರ್ದದು
ಹ ಹ ಏನ್ ಅದಗೆ ಆರಾಮ ಬಂದ ಹೆಂಗ ಏನ್ ಮಾಡ್ಕನಿ ಗೊತ್ತ ಒಂದು ಕೆಲಸ ಈಗ ಅಂಗಡಿ ಇಡತೀಿನಿ ಈಗೊಂದು ವರ್ಷ ಷ ನಾನ್ ಯಾವ ಕಮಿಟ್ಮೆಂಟ್ು ಇಟ್ಕೇಳಲ್ಲ ಮನೆಗೂ ಅಷ್ಟೇ ಬರಿ ಗ ಆಂಗಡಿ ಬಳೆ ಕೇಳುದು ಅಷ್ಟೇ
ಹ್ಮ
ಅಷ್ಟು ಬಿಟ್ರೆ ಜಾಸ್ತಿ ಏನೋ ಮಾಡ್ಕಳ್ಕಲ್ಲ ಆಮೇಲೆ ಕ್ಲಿಕ್ ಆಮೇಲೆ ನನ್ ಕ್ಲಿಕ್ರು ಅಷ್ಟ ಜಾಸ್ತಿ ಮಾ ಡಿಲಕ್ಕೆ ಹೋಗ್ಲಕಣಬ್ ಈ ಮಾಡ್ಕಂದ್ರ ಅದ ಸಾಕ ಸುಮ್ನೆ ಅದು ಇದು ಅದು ಇದು ಅಂತ ಮಾಡ್ಕೊಂಡು
ತಾನಾಗಿಿ ತಾನಾಗಿಿ ಬತರ್ತವೆ
ಹಾ ನಮ ಮಾಡ್ ಕೇಳ ಬೇಡ ಅನ್ಕತನಿ ಅವು ಬೊತ್ತಾರ್ತಾವಾ ಐಯೋ ಸುಮ್ ಆ ಕಣ ತಗಂತ ಹಾಕಿರ್ತಿೀವಿ ನನೀಗ್ ಬರ ಸಂ ಸಾಬಳ ಮಗ ತಿಂಗಳಿಗೆ ಹದ್ನೆಂಟ ಸಾವಿರ ಬರುತ್ತೆ ಅದ್ರೆ ರಾಜ ಹಾಕ್ ಹ್ರೆ ಅರ್ಧ ವೋಯಿತಾದ್ದೇ ನನಗಿರೋದು ಒಂದ್ ಸಾವಿರ ಚೀಟಿ ಮೂರ್ ಸಾವಿರ ಮೊಬೈಲ್ ಕಂತು ನಮ್ಮಣ್ಣಂದೋ
ಹ್ಮ್
ಒಂದ್ ಸರ್ ಚೀಟೆ ಒಂದ್ ಸಾವಿರಾ ಅವ್ರ ಅವ್ನ್ ಒಟ್ಟಿಗೆ ಕೊಡ್ತೀಿ ಮೂವತ್ ಸರ ಅಂದ್ರ ನು್ನೆ ಪಿಕ್ಂಿದೆ ದುಡ್ಡುಡ್ಕದಲ್ಲ ಬಿುಡ ಅವನಿಗೆ ಕಟ್ಟ ಒಂದೇ ಸತಿ ಕೊ ಅಂತ ಕಡಿತಾನಿದೀನಿ
ಹ್ಮ್ ಹ್ಮ್
ಮನೆಗ್ ಹೋಗ್ಬೇಕಾ
ಹ್ಮ್
ಅವಾಗ ಸರಿ ಒಂದ್ ಮೂವತ್ ಸಾವರ ಹೇಳ ಕೊಡ್ತಿ ಅವಾಗ ಕೊಡ್ತನ್ ಬಿಡು ಅಂತ ಹೇಳೇನಾ
ಹ್ಮ್
ಅದಕ್ಕಕಾರ ಆಯ್ತತ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ ಈಗ ಮೂರ್ ಮೂರ್ ಸಾವಿರ ಕಡಿಗನವ್ರ ಎಲ್ಲಿ ಕಂಡ್ ಬರಲ್ಲ ಅಷ್ಟಾಗಿ ಓಟಿ ಎ ಸಿಗುತ್ ತರ ಆಗ್ತವಾ ಇದ್ನ ನಾ ಪಕ್ಕ ತಂಗಡಡಿಲಿ ಒಂದ್ ಎರಡ್ಡು ಚೀಟಿ ಆ ನಾವು
ಹ್ಮ್
ಒಂದು ಕಂಟೆ ಆಯ್ಪುಜಿ ಒಂದ ಒಂದ್ ಐವತ್ತು ಸರ ಸಿಗ್ತತೆ ನ ಅ ಅನ್ನ ಏನ್ ಮಾಡ್ತಿ ಬೋ ಈಗ ಅದು ನಿಜರು ಚನ್ನ್ ಬಡಂತ ಪಕ್ಷ ದುಡ್ಡಿದ್ರೆ ಮಗ ಎಂಗ ದುಡ್ ಮಾಡ್ಬೋದು ಗೊತ್ತಾ ಅವನು ನಿಜರು ಹತ್ತು ಪರ್ಸೆಂಟ್ ಮಗ ಬಡ್ಡಿ ಇಲ್ಲಿ
ಅವರು ಮತ್ತೆ ವಾಪಸ್ ಕೊಡ್ಬೇಕಲ್ಲ
ಹ ಅಂದ್ರೆ ಏನ್ ಎಲ್ಲ ಜಾಸ್ತಿ ದಡ್ ನನ್ ಮಕ್ಲಿ ಯಾರು ಇಲ್ಲ ಮ ಈಗ ನೀ ಪರಿಚಯರಿಗೆ ಮತ್ತೆ ಏನ ಆ ಏನಾರ ಪ್ರೂಫ್ ಇಟ್ಕೊಂಡ ಕೊಡೋ ಯಾರುಏ ಪುಸ್ಕಟೆ ಏನ್ ಕೊಡಲ್ಲ
ಮಗ ಅದೆಲ್ಲ ಚಂದ ನಿಂಚೋ ಇಲ್ಲ ಅದು ನೈಂಟಿ ಪರ್ಸೆಂಟ್ ಹುರ್ಕ ಆಗತ್ ಮಗ
ಹಾ
ಟೆನ್ ಪರ್ಸೆಂಟ್ ಇರ್ತದಲ್ಲ ಒಬ್ಬೊಬ್ರು
ಟೆನ್ ಪರ್ಸೆಂಟ್ ಅಂದ್ರೆ ಈಗ ಅಂದ್ರೆ ನಾವವು ಕರೆಕ್ಟ್ ಇರ್ಬೇಕ ಹೇಳ ಇವಾಗ ನಾವ್ ಕರೆಕ್ಟ್ ಇರ್ಬೇಕು ಏಂಗ ಗೊತ್ತಾ ಈಗ ಈಗ ಯಾವ ತಲ ಈಗೊಂದ ಐದ್ ಮನುಷ್ಯ ಹೇರ್ತೀವ ಅನಕೊ ಅವನ್ ಅವ್ನ್ ಕೊಡದಲ್ಲ ಅಂತ ಎಲ್ಲ ಇರ್ತಾರೆ ನಾವ್ ಹೆಂಗ ಗೊತ್ತ ಹಾ ಒಂದ ಬೈಕ್ ಇರತ್ತೆ ಕತ್ತ
ಹ್ಮ್
ಇಸ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಸೈನ್ ಮಾಡಸ್ಕೊಂಡು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಆ ಡಾಕ ಮ ಶೀಷ ಅಂದ್ರೆ ಯಾರಪಾ ಕೊಡಲ್ಲ ಕೊಡ್ದವರ್ ಬ್ಯಾಡ ಬಿಡು ಅವ್ನ ಮಾಡಿ ಕೇಳಿದಬೈಬವ ಬೈಕ್ಸ್ ಸೇಲ್ ಮಾಡಿದ್ರೆ ಅಷ್ಟು ದುಡ್ಡು ಸಿಗತಲ ಆ ಇತರ ಇರ್ಬೇಕ್ ಮಗ ಸುಮ್ನೆ ಕೊಟ್ಟು ಸುಮನೆ ನಾನು ಮಾಡ್ತೀನಿಯ್ಬಿಟ್ಟು ಯಾರು ಕಡೆಿನಾಗ ಕೊಟ್ಟು ಮುಂಡೆ ಮುಚ್ಚಿ ಹೋಗೋದೆಲ್ಲ ಅದೆ ಆತರಮಾಡಕು ಆತರ ಮಾಡಕಬೆಕಷ್ಟೇ
ಹ ಆಡ್ಸ ಹಕೋಂ ಅದು ಚೆನ್ನಾಗಿರುತ್ತೆ ಬಟ್ ಏ ಆದ್ರೆ ಯಾರ ಒಬ್ಬ್ರ ಹೆಮಾರ್ಸಬಿಟ್ರೆ ನಾವು ಮತ್ತೆ ಅಲ್ಲಿಗೆ ಹೋಗ್ಬಿಡ್ತೀವಿ ಅದಕ್ಕೆ
ಹ ಆತ ನಾವ ಇದು ಅದೆ ಎಲ್ಲಾ ನಮ್ಮ್ಮೇಲೆ ಡಿಪೆಂಡ್ ಆಯ್ದ ಮಗ ಯಾಮಾರೋದು ಯಾಮಾರ್ಸೋದು ಎಲ್ಲಾ ನ
ಹ್ಮ್
ಅದ್ರೆ ಆದಷ್ಟು ಗೊತ್ತಿರೋ ಪರಿಚಯರಿಗೆ ಕೊಟ್ರೆ ಚೆನ್ನಾಗಿರುತ್ತೆ
ನಿಮ್ಗ ಆತರ ಏನಾದಾರೂ ಗೊತ್ತಾ
ಕ್ಸಿಜನ್ ಕೇಳಲ್ಲಏನಾರ ಬಡ್ಡಿ ಕೊಡ್ತೀರಾ ಏನಾರ ಅಂತವಾ ನಾ ಎಲ್ಲಿ ನನ್ನ ವೆಹಿಲ್ ಇಷ್ಟು ಹಿಂಗ ಆಗ್ಯವ ಆನೆಯಿಂದ ಕೂಡ ನಂತಾವ ನಾನ್ ಅದಿಕ್ಕೆ ನೋಣ ಇದೊಂದು್ ದೃಶ್ಯ ಕಾದ ಅದೊಂದು ದಯವ ಸರ ಬರುತ್ತಾ ಆ ಮಗ ಆವಾಗ ನಿಧಾನಕ್ಕೆ ಕೂಡಾನೆ ಆಗ್ಯಾರ ಅಂತ ಅನ್ಕೊಂಡಿದೀನಿ ಈಗ ನನ್ ಚೀಟ್ ಇತ್ತಲ್ಲ ಅವದ ಊರಲ್ಲಿ ನಾನುದು ಹತ್ತು ಸಾವಿರ ಚೀಟಿ ಕಟ್ತಿದ್ನ ನಮ್ಮ ಮನೆರು ಕೂಗಿದ್ರು ಅ ಕಮ್ಮಿ ಸಿಗ್ತ ತಗೊ ಅಂದ್ರೆ ಜಾಸ್ತಿ ಜನ ಇಲ್ಲ ಅದುಮೊಬೈಲ್ ಕವಗೆ ಹೌ ಲಕ್ಷದ ಮುವತ್ ಸ್ ಸಿತಾ ಅದೆಲ್ಲ ಮೋಸರ ಮನೆ ಮಡಿಕೊಂಡ
ಹ್ಮ್
ಒಂದ್ ಲಕ್ಷನಾ ಬಡ್ಡಿ ಕೊಟ್ಟ ಮೂರ್ ಪರ್ಸೆಂಟ್ ಹಂಗೆ ಮೂರ್ ಪರ್ಸೆಂಟ್ಂಗ ಕೊಟ್ಟ ಮಗ
ಹ್ಮ್ ಹ್ಮ್
ಅದೇಂಗ ಗೊತ್ತ ಅವ್ರೀ ಎಷ್ಟ ಒಂದ ಈಗೊಂದ್ ನಾವ ಒಂದ್ ಐ್ ತಿಂಗಳುಳ್ರ ಕೊಡ್ ವಿ ಅಂತ ಒಂದು ಐ ತಿಂಗ್ಳಗೆ
ಹ್ಮ್
ತಿಂಳ ಗಂಟವಾ ಒಂದ್ ತಿಂಗ್ಳಿಗೆ ಮೂರ್ ಸಾವ್ರ ಸಿಗುತ್ತೆ ಸಾಕ್ ಅಲ್ಲ ಮೂರ್ ಸಾವ್ರ ಖರ್ಚ್ ಸಿಗಾದ್ರೆ ಇಲ್ಲಾ ಅದ್ನೇ ಒಂದ್ ಕಡೆಸ್ ಸ ಮನ ಏ ಅದು ಅದ ಸಾಕಲ್ಲ ಐದ್ ತಿಂಗ್ಳಿಗೆ ಹದಿನೈದು ಅದ್ ಅನೈದ್ ಸಾವ್ರ ಆಯ್ತು ಐದ್ ತಿಂಗ್ಳಿಗೆ ಅವ್ರೆ ಐದ್ ತಿಂಗ್ಳಗ್ ಆಗಿಲ್ಲ ಐವತ್ ಇನ್ನೊಂದು ಒಂದ್ ವರ್ಷ ಬುಡ್ಕೊಂಡ್ ಕೊಡ್ತೀನಿ ಹಿಂಗೆ ಅಂತಂದ್ರೆ ಅದ್ಕುಸೆ ಅದ ಅವ್ರ ದುಡ್ಡ ಎಷ್ಟ ಎಷ್ಟ ಮಾಡಿಕತಾರೆ
ಹ್ಮ್
ಆಷಣ ಬಡ್ಡಿ ಕಡಿ
ಮುರ್ಸವ್ರನೇ
ಹೂ ಮೂರ್ ಸಾವಿರ ಅಂದ್ರೆ ಒಂದ್ ಲಕ್ಷ ಮೂರ್ ಪ ಮೂರ್ ಪರ್ಸೆಂಟ್ ಪರ್ಸೆಂಟ್ ಲೆಕ್ಕಾಚಾರ ಅದು ಪರ್ಸೆಂಟ್ ಲೆಕ್ಕಾಚಾರ ಇಲ್ಲಿ ಜನಪದದಲ್ಲಿ ಹೆಂಗಗೆ ಅಂದ್ರೆ ಪರ್ಸೆಂಟು ಹ ಆದ್ರೆ ಇಲ್ಲಿ ಅತರ ಟೈಮಿಂಗ್ಸ್ ಕೊಡ್ತಾರೆ ಇಲ್ಲಿ ಉರಲ್ ಟೈಮಿಂಗ್ಸ್ ಇಲ್ಲ ಇಲ್ಲಿ ಟೈಮಿಂಗ್ಸು ಎರಡ್ ತಿಂಗಳೂಲ್ಗೆ ಕೊಡ್ಬೇಕು ಅಂದ್ರೆ ಕೊಡ್ಬೇಕು ಅಷ್ಟೇ ಕೊಡ್ನಿಲ್ಲ ಅಂದ್ರೆ ಈಗ ಈಗೊಂದು ದಿನ ಸಾವ್ರ ಕೇಳಿರ್ ತಿಯ ನಾನ್ ನಿಂಗ್ ಹತ್ಸ್ ಕೊಡಬೇಕಾದರೆ ಒಂದ್ ಸಾವ್ರ್. ಸಾವ್ರ ನಾನ್ ಮಡಿಕಂಡು. ಇನ್ ಒಂಬತ್ ಸಾವ್ರ ನಿನಗ್ ಕೊಡ್ತೀನಿ ನೀನ್ ಎಡ್ ತಿಗಳೋದಿಗೆ. ಒ ಒಂಬತ್ ಸಾವ್ರುಕ್ ಒನ್ಸ್ ಸಾವ್ರ ಸೇರ್ಸಿ ಹತ್ ಸಾವ್ರ ನನಿಗೆ ಕೊಡ್ಬೇಕು ಆ ತರ ಇರಲಿ.
ಹ
ಇಗ. ಒಂದ ಲಕ್ಷ ಕೊಟ್ರ ಹತ್ ಸಾವ್ರ ಮುರ್ಕತ್ ತ್ತಾರೆ.
ಹ್ಮ್
ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಡಿತೈತಿ ಚನ್ನಾಪುರದಲ್ಲಿ ಮಗ ಈಗ.
ಹ್ಮ್ ಹ್ಮ್ ಇಪ್ಪತ್ ಪರ್ಸೆಂಟ್ ಅಲ್ಲ ಕಣ ಲೇ ಈಗ ಎರಡ್ ತಿಂಗಳು ಒಂದ್ ತಿಂಗ್ಳ. ಅ ನೀನೇ ಮುರ್ಕೊಂಡು ಎಡ್ತಯಾ.
ಹಾ.
ಇನ್ನೊಂದ್ ತಿಂಗಳುದು ಅವ್ರು ಸೇರಿಸಿ ಕೊಡ್ತಾರ ಅಷ್ಟೇ.
ಹ್ಮ್ ಎರಡ್ ತಿಂಗಳ ಆಯ್ತು ಅಲ್ಲಿಗೆ ಎಷ್ಟ್ ಪರ್ಸೆಂಟ್ ಆಯ್ತು. ಹೇಳು.
ಹತ್ತು ಪರ್ಸೆಂಟ್.
ಹ.
ನಿಂಗ ಹತ್ತು ಪರ್ಸೆಂಟ್ತ ಲೆಕ್ಕ ಚಾರ.
ಹೌ. ಇಲ್ಲ ಒಬ್ರು ಹದಿನೈದು ಪರ್ಸೆಂಟು ದಿನಕ್ಕೆ. ಐತೆಕಣಪ್ಪ ದಿನೂ ದಿನದ ಬಡ್ಡಿ ಐತೆ ವಾರದ ಬಡ್ಡಿ ಐತೆ.
ಹ್ಮ್ ಹ್ಮ್.
ನಿಲಕಳ.
ಮಾಡು ಮಾಡು ಚೆನ್ನಾಗ್ ಮಾಡ. ತರಲ್ಲ ಅಲ್ವ
ಇಲ್ಲಿ ನಾವು ಒಂದ ಮಾರ್ಕೆಟ್ ಆಗೋಣ ಅಂದ್ರ ಮಗ. ಅವ್ರರು ಇನ್ನೂ ಮದ್ವೆ ಆಗಿಲ್ಲ ಆಗ್ಲೇ ಒಂದ್ ನಲವತ್ತೈದು ಐವತ್ತು ವರ್ಷ ವಯಸ್ಸವ್ರಿಗೆ.
ಹ್ಮ.
ಅಷ್ಟು ಗ್ಯಾರೇಜ್ ಮಾಡ್ತಿರರು. ಆ ಗ್ಯಾರೇಜ್ಲ್ಲ ಸ್ವಲ್ಪ ದುಡ್ಡ ಮಾಡ್ಕಂಡ್ರು ಗ್ಯಾರೇಜ್ ನ ಅಂಗೆ. ಸುಮ್ನೆ ನಡಿಶನ್ ದುಡ್ಡು ಮಾಡ ಮೇಲೆ ಹಿಂಗೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಮಗ. ಅವ್ರ್ ದ್ ಹೆಚ್ಚು ಕಮ್ಮಿ ಒಂದು ಹತ್ ಕೋಟಿ ಹೋಗೈತೆ ಜನರ ಹತ್ರನೆಯ ಇನ್ನು ಮಗ ಮಿಕ್ಕಿ ಅಂದ್ರೆ ಇನ್ನೊಂದ್ ದೈದಾರ್ ಕೋಟಿ ಅವ್ರ್ ಹತ್ರ ಐತೆ. ಅವ್ರ್ ಏನನ್ಕೊಂಬಿಟ್ಟೋರ್ ಗೊತ್ತಾ ಈಗ ಒಂದ್ ಕೋಟ್ ಹೋಯ್ತೈತ್ ಅಂದ್ರೆ ಅವ್ರು ಮೋಸ ಮಾಡಿರ ಮೋಸ ಮೋಸ ಮಾಡ್ಲಿ ನಾ ಅವ್ರು ಬೇರ್ರಿಗೆ ಮೋಸ ಮಾಡಿ ಬಡ್ಡಿ ಹಾಕೋ ಜಾಗದಲ್ಲಿ ಐದ್ ಕೋಟಿ ಮಾಡ್ಕಂದ್ರ ಅದ್ರಲ್ ಒಂದ್ ಕೋಟಿ ಹೋಗ್ಲಿ ಬಿಡು ಅಂತ ಅವ್ರ ಅವ್ರ ಅನ್ಕಂತಾರೆ
ಹ್ಮ್ ಹ್ಮ್ ಅಷ್ಟ್ ಈಜಿಯಾಗ್ ಮೋಟ ಮಾಡ ಮೋಸ ಮಾಡಕ ಅಲಾ ಅದು
ಹೂಂ ಮೋಸ ಮಾಡಂಗಲ್ಲ ಚೊಟ್ಟಿಗೆ ಅದು ಕೊಡ್ತಾರೆ ಒ ಟಿಗ್ ನಿಧಾನ ಅಷ್ಟೆ ಅಂದ್ರೆ ಇವ್ರಿಗೆ ಜಾಸ್ತಿ ದುಡ್ ಐತಲ್ಲಾ ಕೊಡ್ಲಿ ಬಿಡು ನಿಧಾನುಕೆ ಅಂತ ಇವ್ರ್ ಅಂತಾರ್ ಅಷ್ಟೇ ಅವ್ರ್ ಹತ್ರ ಹೆಂಗೆ ಅವ್ರ್ ಹತ್ರ ಹೆಂಗೆ ಗೊತ್ತ ಮಗ ಬಡ್ಡಿ ಯ ಯವಾರಾ? ಹಾಂ